ಅಲ್ಲ ಹೇಳರೀ ಆಕಾಶ ಮತ್ತೆ ಮೂಡ.
ಏನ್ ಮಾಡ್ತಾ ಇದೀರಾ ಪ್ರದೀಪ್ ಅವ್ರೆ.
ತಮ್ಮ ಬ್ಯಾಗ್ರೌಂಡ್ ಬಕ್ಕಳಲ್ಲ ಬಕ್ಕಲಸ್ ಹೌಸ್ ನೋಡ್ರಿ.
ಹಾ ಈಗ ಬಂದೆ ಕೇಳಸ್ತಾ ಇದೆ ಯಾಯ್
ಹಾ ಹೌದಾ ಈಗ ಈಗ ಸರಿಯ ಕೇಸ್ತಾ ಇದದೆ ನೀವ್ ಹೇಳ್ಬೇ ಆಕೆಸ್ಮಿತ್ ಮೂಡು
ಅಂಗಿದ್ರೆ ಆರಾಮ ಇದ್ದೀರಲ್ಲಾ.
ಹಾ ರಿ.
ಹಲೋ.
ಹಲೋ ಹಾ ಹೇಳ್ರಿ.
ಅದಿರ ಇಲ್ವಾ.
ಏ ನಾವು ಫುಲ್ ಆರಾಮ ಇದ್ದೇವೆ ನೋಡ್ರಿ ನೀವು ನಾವು ಭ ಆರಾಮಿದ್ದೇವೆ ನೀವು.
ನಾವು ಆರಾಮ ನಾವು ಆರಾಮ ಇದೀವಿ ಊಟ ಆಯ್ತಾ ನಿಮ್ದು. ನಮ್ದು ಕೂಡ ಆಯ್ತು. ಇವತ್ತು ನಮ್ಮ ಮಹಾಸದನದಂದು ಶಾವಿಗೆ ಪಾಯಸ ಸ ಮಾಡ್ಸಿದ್ದೀವಿ.
ಶಾವ್ಗೆ ಪಾಯ್ಸ
ಹಾ ಶಾವಗೆ ಪಾಯಸದಲ್ಲಿ ಮನುಕಾ ಗೋಡು ಮುನುಕಾ ಗೋಡಂಬಿ ಬಾದಾಮಿ ಎಲ್ಲ ರೀತಿಯಿಂದಲೂ ಇದ್ದವು.
ಚೊಲಾಯ್ತು ಚೊಲಾಯ್ತಿಲ್ಲ.
ಹ್ಮ್
ಹ್ಮ್ ಹ್ಮ್ ನಂಬಲ್ ಬಿ ರೊಟ್ಟಿ ಸಾಂಬಾರ ಅನ್ನ ಕೊಟ್ರ ಇವತ್ತ. ಇವತ್ ರಟ್ಟಿ ಮಾಡ್ಸರಮ್ಮಗ ಮಧ್ಯಾಣ ಮತ್ತ ರಾತ್ರಿ.
ಹ್ಮ್ ನೀವು ಎಲ್ಲಿ ಇರುವುದು ಈ
ನಾವು ಈಗ ಸದ್ಯಕ್ಕ ಎಲ್ಲಾ ಮುಗ ಇ ನಮ್ದು ಈಗ ಇಲ್ಲಿ ಟ್ರಾನ್ಸ್ಫರ್ ಆಗೆದ್ನಂದು ಈಗ ಇದಕ್ಕ ಏನಂತರ ಸಿಂಧನೂರ್.
ಎಲ್ಲಿ ಎಲ್ಲಿ
ಸಿಂನೂರಿಗೆ ಟ್ರಾನ್ಸ್ಪರ್ ಆಗೈತಿ ಸಿಂಧನೂರು ಸಿಂಧನೂರ್
ಸಿಂಧನೂರಿಗಾ ನೀವು ಯಾವ ಕಾಲೇಜಲ್ಲಿ ಓದ್ತಾ ಇರೋದು ಈಗ.
ಕಾಲೇಜ್ ಎಲ್ಲ ಮುಗ್ದದ ನಾ ಈಗ ಅಗ್ರಿಕಲ್ಚರ್ ಆಫೀಸರ್ ಇ ಒ ಇದ್ದೀನಿ.
ಓಹೋ ಕೃಷಿ ಅಧಿಕಾರಿ.
ಹ್ಮ್ ಕೃಷಿ ಅಧಿಕಾರಿ ಇಲ್ಲೇ ಎಲ್ಲಾ ಉ ದಿನ್ನಾ ಊರು ತುಂಬಾ ಓಡಾಡ ಏ ಒಂದ್ ಹದಿನೈದು ಇಪ್ಪತ್ತು ರೈತರ ಜೊತಿ ಮಾತಾಡಿ ಅವ್ರ ಸಮಸ್ಯೆಗಳು ಮತ್ತ ಎಲ್ಲ ಸ ಸಮಸ್ಯೆಗಳೆಲ್ಲ ಪರಿಹರಿಸಿ ಬರ್ತಿದಿನ್ನ.
ಮೆ ದಿನನಿತ್ಯವು ಎಷ್ಟು ರೈತರು ಸಿಗುತ್ತಾರೆ ನಿಮ್ಗೆ ಸಮಸ್ಯೆ
ನಮ್ ನಮಗೆ ನಮ್ಗೆ ದಿನನಿತ್ಯವೂ ಅವನೇ ದಿನಾ ದಿನಾಲೂ ನಮ್ಗೆ ಹದ್ನೆಂಟರಿಂದ ಇಪ್ಪತ್ತೈದು ರೈತರು ಸಿಗುತ್ತಾರೆ ಒಂದ ಸಂಡೆ ದಿವ್ಸ ಹಂಗ ಮೂವತ್ತಿಲ್ಲ ಮೂವತ್ತೈದು ರೈತರ ಸಿಕ್ತಾರ.
ಹ್ಮ್ ಹ್ಮ್
ಅದೇ ಈಗ ಅದೇ ಸಿಂಧನೂರ್ನಗ ಒಂದು ದೊಡ್ಡ ಹಾಸ್ಟೆಲ್ ಕಟ್ಲತ್ತ ರೈತರ ಮಕ್ಕಳಿಗೆ ಫ್ರೀ ರೂಮ್
ಹಾ
ಹ್ಮ ಫ್ರೀ ರೂಮ್ ಯೋಜನಾ.
ನೀವು ರವಿವಾರದಂದು ರ ರವಿವಾರದಂದು ಕೂಡ ಕೆಲಸ ಮಾಡುತ್ತೀರಾ.
ಹ ಹೌದು ರವಿವಾರ ಆಕ್ಚುಲಿ ರವಿವಾರ ನಮ್ದು ಹಾಲಿಡೇ ಇರುತ್ತೆ ಅಂದ್ರನು ನಾನ್ ಕೆಲಸ ಮಾಡತೇನೆ.
ನಿಮಗೆ ತಿಂಗಳ ವೆಷ್ಟಿದೆ.
ಹ್ಮ ತಿಂಗಳ ಸಂಬಳ ನೋಡಿ ಎರಡು ಮುಕ್ ಕಾಲು ಲಕ್ಷ ಇದೆ ಒಂದವರೆ ಅಲ್ಲ ಒಂದು ತಿಂಗಳಿಗೆ.
ಮತ್ತೆ ಮುತ್ತೆ ಸರಿಯಾದ ರಾಗವನ್ನು ಹಿಡಿದಿದೀರ ಆತನಲ್ಲು ಕೈಯಲ್ಲಿ. ಮಾತಾಡ ಏ ತುಂಬಾ ಒಳ್ಳೆಯ ಜಾಗವನ್ನು ಹಿಡಿದಿದ್ದೀರಾ.
ಏ ಏನ್ ಮಾಡಮ್ರರಿ ಈಗ ನೋಡ್ರಿ ಎರಡೂವರಿ ಲಕ್ಷ ಅಂದ್ರ ತಿಂಗಳ ಸಂಬಳ ಬರ್ತದರ್ರಿ. ಮತ್ತ ಇವೆ ಇವೆಲ್ರ ನಮ್ಗ ಸಣ್ಣ ಸಣ್ಣ ಸೈ ನೋಡ್ಲಿಕ್ಕೆ ಎರಡು ಎರಡು ಸಾವಿರ ರೂಪಾಯಿ ಕೇಳ್ತಾ ಕೊಡ್ತಾರ.
ಹ್ಮ್ ಹ್ಮ್ ಅಲ್ಲಿ ನಿಮ್ಮ ಸ್ನೇಹಿತರು ರಾಜಗೌಡ ಅವರು ಕೂಡ ಕೆಲಸ ಮಾಡ್ತಾರಾ.
ಅವ್ರು ಒಂದು ಸೀನಿಯರ್ ಆಗ್ಬೇಕ್ ಅವರು ನಮ್ ಸೀನಿಯರ್ ಬರ್ತದ ಅವ್ರಿಗೆ. ಹಲೋ ಅವರ್ ಸೀನಿಯರ್ ಪೋಸ್ಟ್ ಇದ್ದಾರ್ ರೀ. ಹಾ ಕೇಳಿಸತ್ತದೆ ನಾವು ಈಗ ನಮ್ದು ಸೀನಿಯರ್ ಪೋಸ್ಟ್ ಐತ್ರೀ ಅವರಿಗೆ.
ಅವರಿಗೆ ಎಷ್ಟು ಸಂಬಳ ಕೊಡ್ತೀರಿ.
ಅವರಿಗೆ ನಾಲ್ಕು ಮುಕ್ಕಾಲ್ ಲಕ್ಷ
ಲಕ್ಷ್
ಹ್ಮ್ ನಾಲ್ಕು ಲಕ್ಷ ಕೊಡ್ತಾರೆ ಮತ್ತೆ ತಿಂಗಳ ತಿಂಗಳ ಅದು ಅವ್ರಿಗೆ ಏನೂ ಒಂದ್ ಸೈನ್ ಒಡದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತರ್ ಅವರಿಗೆ ದಿನ ಐದಾರ್ ಸೈನ್ ಹೊಡಿತಾರೆ ಅವರು.
ಹಾ ನಿಮಗೆ ಈಗ ಸರಿಯಾಗಿ ಕೇಳಿಸತಾ ಇದೆಯ ನಾ ಮಾತನಾಡವುದು. ಹಲೋ ಹ
ಹಲೋ ಹಾ ಈಗ ಕೇಳಿಸ್ತಾ ಇದೆ ಈಗ ಕೇಳಿಸ್ತಾ ಇದೆ. ಮತ್ತೆ ಏನ್ ಸಮಾಚಾರ.
ಮತ್ತೆ ಏನಿಲ್ಲಪ್ಪ ಹೇಗೆ ನಡೀತಾ ಇದೆ ನಿಮ್ಮ ಕಾಲೇಜಿನ ಜೀವನ.
ಮತ್ತೆ ನಿಮ್ ಏನು ಈ ಈಗ ಎಕ್ಸಾಮ್ ನಾಳೆ ನೆಕ್ಸ್ಟ್ ಎಕ್ಸಾಮ್ ಅಂತೆ.
ಹೌದು ನಾಳೆ ಕಳ್ತಂದೆ. ರಾಷ್ಟ್ರೀಯ ಸೇವಾ ಯೋಜನೆಯ ಪರೀಕ್ಷ ಇದೆ.
ಹೌದಾ ಆದೂ ಯೋಜನಾ
ಹ್ಮ್
ನೀನು ಹದ ಮಾಡಿದಂತ ಕೇಳ್ತಾರೆ ಏನ್ಂತಯ ಹೇಳತ್ತಿಯ.
ನಾನು ಅಲ್ಲಿ ಹೋಗಿ ಊಟ ಮಾಡಿದೆ ಬಿರಿಯಾನಿ ತಿಂದೆ ಕ್ರಿಕೆಟ್ ಆಡದೆ ಮಲಗಿಕೊಂಡೆ ಮತ್ತೆ ಸುಮ್ಮನೆ ಬಂದೆ.
ಸುಮ್ಮನೆ ಬಂದೆ ನಾನು ಕೃಷ್ಣ ರಾಧೆಯರ ಕಥೆಯನ್ನು ಬರೀಬೇಕಂತ ಇಟ್ಟಿದ್ದೇನೆ.
ಹ ಮತ್ತ ಮುಕ್ಷನಾರ ಬಗ್ಗೆ ಸರಿಯಾಗಿ ಸ್ಟಾರ್ಟ್ ಮಾಡಿದಿರಲ್ಲ.
ಏನ್ ಮಾಡೋಣ ಕೃಷ್ಣರಾಜರು ಬಾಳ ನನ್ನ ಕನಸಲ್ಲಿ ಬರುತ್ತಿದ್ದಾರೆ.
ಇವತ್ತು ರಾಧೆಯ ಗ್ಯಾಂಗ್ ಅಲ್ಲಿ ಇರುವ ಒಬ್ಬ ಅಭ್ಯರ್ಥಿಯೇ ಹುಟ್ಟಿದಬ್ಬ ನಿಮಗೆ ಗೊತ್ತು ತಾನೇ.
ಹೌದಾ ಗೊತ್ತಿಲ್ಲ.
ಹೌದು ಅವರು ಲೋಕಲ್ ಅಂತ ನೋಡಿ ಅವರು ಆ ವಿಭಾಗದ ವಿದ್ಯಾರ್ಥಿನಿ.
ಓ ಅಷ್ಟೇ ಹಾ ಹಾ ಹಾ ಹಾ ಗೊತ್ತತ್ತೈ ಗೊತ್ತತ್ ರೀ ಅವರ ಬಡ ಹುಟ್ಟಿದ ಹಬ್ಬ ಇದೆ ಏನ್ರೀ.
ಹಾ ನೀವು ತುಂಬಾ ಚಿರಕ್ ಇದ್ದೀರಾ ನೋಡಿ ಎಲ್ಲಾ ಗೊತ್ತಾಗುತ್ತೆ ನಿಮ್ಗೆ ಬೇಗನೆ.
ಅ ಮತ್ತ್ ಅಗ್ರಿಕಲ್ಚರ್ ಆಫೀಸರ್ ಸುಮ್ನೆ ಆಗಿಲ್ ರೀ ನಾವು.
ಹೌದಾ
ಹ್ಮ ಇನ್ನ ನಮ್ ಹೇಳ್ರಿ ಹೇಳ್ರೀ
ನಿಮಗೆ ಅವರ ಪರಿಚಯವಿದೆಯಾ.
ಏ ಇಲ್ಲ ಇಲ್ಲ ನಮಗೆ ನಮ್ಮ ಭೀಮರ ಕೃಷಿ ಮಹಾವಿದ್ಯಾಲಯ ಭೀಮಗು ಭೀಮರಾಯನ ಗುಡಿಯಿಂದ ಯಾರ ಜೊತೆಗೂ ಪರಿಚಯ ಇಲ್ಲ ಯಾರು ಜೊತೆೆಯೂ ಮಾತ ಇಲ್ಲ ಕತ್ ಥೆಯೂ ಇಲ್ಲ.
ಮತ್ತೆ ನಿಮ್ಮ ನಾಲ್ಕು ವರ್ಷದ ಕೃಷಿ ಜೀವನವನ್ನು ಹೇಗೆ ಮುಗಿಸಿದ್ದೀರಾ ನೀವು.
ಕಾಂಗ್ರೆಸ್
ಕಾಂಗ್ರೆಸ್ ಗಿಡದಿಂದ ಮುಗಿಸಿದೀರಾ
ಇಲ್ಲಾ ಕೈಯಿಂದ ಮುಗಿಸಿದೆವೆ
ಮತ್ತೆ ಏನಾಯ್ತು ನಿಮ್ಮ ಯಾರ ರಾಧೆ ಕೃಷ್ಣೇ ಅವತಾರಾ
ಬ್ಯಾ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಬಾಳ ಕೇಳುತ್ತಾರಿ ಬಾಳ್ ಬಾಳಂದ್ರೆ ಬಹಳಾ-
ನಾನು ಇಲ್ಲಿ ಹೊರಗಡೆ ಕೊಳತಿದ್ದೆ ಇಲ್ಲಿ ಅವರು ಕಿರಣ್ ಅವರು ಗೊತ್ತಲ್ಲಾ ನಿಮ್ಗೆ ಚಿತ್ರದುರ್ಗದವರು.
ಅವ್ರಿಗೆ ಅಲ್ಲಿಗೆ ವಾಪಸ್ ಕಳಿಸಿಬಿಡ್ರಿ
ಬಳಿಸಿದ್ದೀನಿ ಮತ್ತೆ ಈಗ ಅವರು ಮಾತನಾಡುತ್ತಿದ್ದಾರೆ.
ಇರ್ಲಿ ಇರ್ಲಿ ಏನೋ ಕೃಷ್ಣರಾಧೆ ಏ ಏನ್ ಅಂತ ಇದ್ದೀರಾ ಕೃಷ್ಣ ರಾಧೆ
ಅ ಮ ನಿಮಗೆ ಹೊಸ ಹೊಸ ವಿಷಯಗಳು ಗೊತ್ತಾಗುತ್ತೆ ಅಲ್ವಾ
ಏ ಇಲ್ಲಾ ಕಣೋ ಅವರು ಅವನು ನಮ್ ಜೊತೆ ಇರೋದು ಬಿಟ್ಟಿದ್ದಾರೆ ಈಗ ಅವ್ರು ಈಗಾತ್
ಯಾಕೆ ಯಾಕೆ
ಅವ್ರಲ್ಲ ರಾಧ ಗೆನ್ಸ್ ಇದ್ದಾರೆ ಅವರು ಸಂಡೆ ಸಂಡೆ ಶಾಪುಕ್ ಹೋಗ್ತಾ ಇದ್ದಾರೆ ಜೋಡಿ ಮೇಲೆ
ಹೌದಾ ನಮಗೆ ಯಾವ ವಿಷಯ ಗೊತ್ತೇ ಇಲ್ಲಾ ನೋಡಿ
ಹೌದು ಯಾರು
ಹಲೋ ಕೇಳಸ್ತಾ ಇಲ್ಲಾ
ನಿಮಗ ಸಂಗುವರ್ ಕತೆ ಗೊತ್ತ
ಹಲೋ
ನಿಮ್
ಸಂಗುಅವರದು ಏನು ಮತ್ತೆ ಹೊಸಾ ಮತ್ತೆ ಹೊಸಾದ ಏನು ಸಂಗೋವರ
ಸಂಗುರು ಕ್ಲಾಸ್ ನೀ ನಡಸೀದಾನ್ನೇ ಕಣೋ.
ಹೌದಾ ಅವ್ರ್ದು ಯಾರದ್ದು
ಅಹ ಅವ್ರ್ದು ಮಹಾ ಪಾರ್ವತಿನೇ ಇದ್ದಾರೆ.
ಪಾರ್ವತಿ
ಇದನ್ನು ಶಿವಾ ಅವರು ಪಾರ್ವತಿ.
ಹಾ ನಾನು ಹೊಸ ಹೆಸರು ಕೇಳ್ತಾ ಇದ್ದೀನಿ ಪಾರ್ವತಿ ನಿಮ್ಮ ತರಗತಿಯಲ್ಲಿ ಯಾರಾದ್ರರು ಇದ್ದಾರಾ ಪಾರ್ವತಿ ಎಂಬ ಹೆಸರಿನವರು.
ಎ ಗೊತ್ತಿಲ್ಲಾ ಗೋತ್ತಿಲ್ಲಾ.
ಹೌದು ಅದೇ ನಮ ಸಂಗು ಸಂಗು ಅವರು ಏನ್ ಮಾಡಿದ್ದಾರೆ ಮೊನ್ನೆ ಮೊನ್ನೆ ಸಂಗು ಮತ್ತು ಕೃಷ್ಣ ಅವರು ಇದಕ್ ಹೋಗಿದ್ದಾರೆ.
ಎಲ್ಲಿ
ಶಾಪುರ್ಕ್ ಹೋಗಿದಿದ್ದಾರೆ ಶಾಪುರನ್ನಲೀ ಹಲೋ ಶಾ ಕೇಳ್ತಾ ಇದ್ದೀಯಾ ಹಲೋ ಸಂಗೂಅವರು ಮತ್ತೆ ಕೃಷ್ಣ ಅವರು ಶಾಪುರಕ ಹೋಗಿದ್ದಾರೆ.
ಹಾ
ಶಾಪುರ್ ಅಲ್ಲಿ ಆ ಕಡೆ ರಾಧಾ ಮತ್ತೆ ರಾಧಾ ಗ್ಯಾಂಗ್ ಗ್ಯಾಂಗ್ ಮೆಂಬರ್ ಒಬ್ರು ಬಂದಿದ್ದರು. ಅವರು ನಾಲ್ ಅವರ್ ನಾಲ್ಕು ಜನಾ ಒಂದು ಚಾಟ್ ಚಾಟ ತಿನ್ಕೋತ್ ಕುಂತ ನಾ ನೋಡಿದ್ದೇನಿ
ಹೌದಾ
ನೀವು ಯಾರ ಜೊತೆ ಹೋಗಿದ್ರಿ?
ನಾ ಗಾಡಿ ಮೇಲ್ ಇದ್ದೀವ. ಆ ನಾವ್ ಸುಮ್ಮ ಕೆಲ್ಸ ಮೇಲ್ ಹೋಗಿರ್ತೀವ ಶಾಪುರಕ್ಕ.
ಮತ್ತೆ ಸಂಗು ಇದರ ಬಗ್ಗೆ ನಿಮಗೆ ಹೇಳಿಲ್ವಾ ಏನಾದ್ರು?
ನಾನ್ ಏನ್ ಅಂದಿಲ್ಲಪ್ಪಾ ಎಲ್ಲಿಗೆ ಹೋಗಿದ್ಯಾ ಅಂತ ಕೇಳ್ದಾಗ ಅವನು ಇಲ್ಲ ಕಣೋ ನಾನು ಹೊಸ ಹೊಸ ಹೊಸ ಉಡುಪು ತಗೋಳಕ್ಕೆ ಹೋಗಿದ್ದೀನಿ ಅಂತ ಹೇಳಿದಾನು.
ಹಾಂ ಅದೇ ನಮಗೂ ಕೂಡ ಆ ರೀತಿಯಿಂದ ಹೇಳಿದ್ದಾರೆ ನಮ್ಮ ಸಮರ್ ಕಮಿಕೇರಿಯವರಿಗೆ.
ಅವ್ರು ಏನ ನಡಸ್ಯಾರ ಅವ್ರು ಗ್ಯಾಂಗ್ ಗ್ಯಾಂಗ್ ಮೆಂಬರ್ಸ್ ಸಂಘಟ್
ಅದೇ ನಿಮ್ಮ ಬಳಿ ಏನವು ಏನನ್ನು ಕೂಡ ಸೇರ್ ಮಾಡ್ತಾ ಇಲ್ಲ ಹಾಗಾದ್ರೆ.
ಶೇರ್ ಮಾಡಲ್ಲ ಕಣೋ ಅವ್ರ್ ಯಾಕ್ ಶೇರ್ ಮಾಡ್ತಾರೆ ಅವ್ರ್ ಶೇರ್ ಮಾಡಿದ್ರೆ ಅವ್ರ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಆಗ್ತಾರೆ ಸೀದಾ.
ಹೌದಾ?
ಹ್ಮ್
ಮತ್ತೆ ಈಗ ದಿನ ರವಿವಾರವೂ ಹೋಗ್ತಾರ?
ಗೊತ್ತಿಲ್ಲ ಬಟ್ ಆದ್ರೆ ನಾನು ರವಿವಾರ ಒಂದ್ ದಿವ್ಸ ನೋಡಿದ್ದೀನ್ ಅವ್ರ್ ಗೆ.
ಹಾಂ ಹಾಂ
ನೀವು ಕೂಡನೂ ಶನಿವಾರ ಶನಿವಾರ ಮುಂಜ್ ಮುಂಜಾನೆ ಗುಡಿ ಹೋಗ್ತೀರಾ ಅಂತಲ್ಲೇ ಜೋಡಿ ಮೇಲೆ
ಯಾವ ಗುಡಿಗೂ ಹೋಗ್ತಾಯಿಲ್ಲ ಈಗ. ನಿಮಗೆ ತಪ್ಪಾದ ಮಾಹಿತಿ ದೊರಕಿದೆ ನೋಡಿ.
ನಾವ್ ಮನ್ ನಮ್ಗೆ ಜನ ತಪ್ಪ ಆಗ್ಬೋದುರ ಕಣ ತಪ್ಪಾಗಲ್ಲ.
ಇಲ್ಲಪ್ಪಾ ನಿಮ್ಗೆ ತಪ್ಪಾದ ಮಾಹಿತಿ ದೊರಿತಾ ಇದೆ ಸ್ವಲ್ಪ ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ.
ನಾವು ಅದಕ್ಕೆ ಅದಕ್ಕಾಗಿನೇ ನಿಮ್ಮಿಂದಾನೇ ನಾವು ತಿಳ್ಕೊಳ್ಳುತ್ತಿದ್ದೇವೆ.
ಇಲ್ಲ ಇಲ್ಲ ನಮ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಅದರ ಬಗ್ಗೆ.
ಓ ಇರುತ್ತೆ ನೀವು ಎಲ್ಲಾ ಹೇಳದ ನೀವೆಲ್ಲಾ ನೀವು ಮ ನೀವು ಮ್ಯಾನ್ ನೀವು ಸ್ವಲ್ಪ ಟಾಪ್ ಪ್ಲೇಯರ್ಸ್ ಇದ್ದೀರಾ ನಮ್ಮ ಗ್ಯಾಂಗಲ್ಲಿ.
ಇಲ್ಲಪ್ಪಾ ನೀವು ರಾಜುಗೌಡ ಅವರ ಬಗ್ಗೆ ಕೇಳಿದೀರಾ?
ಏ ಅವರ ಬಗ್ಗೆ ಹೇಳದೆ ಏನು ಉಳಿದೇ ಇಲ್ಲ.
ನಾನು ಮತ್ತೆ ಪುನಂ ಕರೆ ಮಾಡ್ ಮಾಡ್ತೇನೆ, ವಿಚಾರ್ಸ್ತೇನೆ ನಾನೀಗ.
ಹ್ಮ್
ನಡೆಯುತ್ತೆ ತಾನೇ?
ನಡೆಯುತ್ತೆ ನಡೆಯುತ್ತೆ ನಡೆಯುತ್ತೆ.